ಹೇಳ್ರಿ.
ಇದಕ್ಕೆ ಬಂತ ಕಾಣ್ಲ ಅದಕ್ಕೆ ಹಚ್ಚಿದೆ.
ಅವಾಗ್ಲೂ ನೀನ್ ಹಚ್ಚಿದ್ದ ನಾನ್ ಹಚ್ಚಿದ್ದ ಕಾಲು.
ನೀನ್ ನೀನು ಹಚ್ಚಿದೆ ನೀನು ಹಚ್ಚಿದ್ದು ಆಗಳೇ.
ನಾನ ಹಚ್ಚಿನ್ಯಾ.
ಹಾ ನೀನೇ ಹಚ್ಚಿದೆ ಅದು ನಂದು ಬರ್ಲಿಲ್ಲ.
ಹೌದಾ ಸರಿ ಮಾತಾಡ.
ಹ್ಮ್ ಫಸ್ಟು ನಾನ ಹಚ್ಚಿದ್ಯಾ ಸೆಕೆಂಡ್. ಸೆಕೆಂಡು ನೀನು ನಂದು ಬರ್ಲಿಲ್ಲ ಮತ್ತ ನನಗ ಹಚ್ಚ ಅಂದಿ. ಬರಲ್ಲ ಈಕ ನೀನ್ ಹಚ್ಚಿದಿಂದ ಬಂತ ಅದು ಈಗ ನೆಕ್ಸ್ಟ್ ನಾನ ಒತ್ತಂಗ ಒತ್ತಿದೆ ನಂದ ಬಂತ ಈಗ.
ಎಲ್ಲಾ. ಹ ಇಲ್ಲಿ ಒಬ್ಬವನು ನಿಮ್ಮ ಊರಲ್ಲಿ ಯಾರಾದ್ರೂ ಔಷ ಔಷಧಿ ಹಾಕ್ತಾರ ಒಬ್ರು ಮೆಂಟಲ್ ಆಗಿದನ ಅವನು. ಹ್ಮ ಹುಡುಗ.
ಏ ಇಲ್ಲಪ್ಪ ನಮ್ಮೂರಲ್ಲ ಹಂಗ ಏ ಹಂಗ ಇಲ್ಲಪ್ಪೊ ನಮ್ಮೂರಲ್ಲೇ.
ಹೌದಾ.
ಏ ನಮ್ಮ ಊರಲ್ಲಿ ಹಂಗೇನಿಲ್ಲ.
ಇಲ್ಲಿ ಒಬ್ರು ಇದ್ದಾನೆ ಬರೇ ಅದೇ ತರ ಮಾತಾಡ ಹುಚ್ಚುಚ್ಚುಚ್ಚು ಮಾತಾಡ್ತಾ ಇದಾನ ಅವನು.
ಹೌದಾ ನೀನ ಮಾತ ಕೇಳಲ್ಲ ಅವನು.
ಕೇಳಲ್ಲ ಪಾಪ ಅವ್ನು ತುಂಬಾ ಓದಿ ಓದಿ ಆ ತರ ಆಗಿದಾನ ಅವನು ತುಂಬಾ.
ಓ ಅಷ್ಟು ಓದಿದಾನ ಅವನು.
ಚೆನ್ನಾಗ ಜಾಸ್ತಿ ಓದಿದಾನ ಅವನು.
ಎಷ್ಟ ವರ್ಷ ಇದ್ದಿರಬಹುದು ಅಂದಾಜ.
ಗೊತ್ತಿಲ್ಲಪ್ಪ ಎಷ್ಟು ಓದಿದಾನೆನೋ ತುಂಬಾ ಓದಿದ್ದಾನೆ.
ಅಬ್ಬಾಬ್ಬಾ.
ಹ್ಮ್ ತುಂಬಾ ಅಂದ್ರೆ ತುಂಬಾ ಓದಿದ್ದಾನೆ ಅವ್ನು
ಬಾಳ್ ಓದ್ಬಾರ್ದ ತಿರುಗ್ಗ್ತೆ ಅಂದ್ರೆ ಓದ್ಬೇಕು ಅಷ್ಟೇ ಓದ್ಬೇಕು ಅಂದಟ್ಟು ಆಟಾಡ್ಬೇಕು ಓದ್ಬೇಕು
ಹ್ಮ್
ಅಂದ್ರೆ ಏನಾಗಲ್ಲ ಬರಿ ಅದ ನಡ ಕುಂತತ್ ಸ್ವಲ್ಪ ಇದಾಗ್ಬಹು ಇಲ್ಲಿಗ ಅಷ್ಟೇ
ಹೌದಾ
ಹ್ಮ್ ಅದ್ ಬಿಟ್ರೆ ಮತ್ತೆ ಏನಲ್ಲ ಈ ಈಜ ಬರ್ತ ತಾನೆ ಸಮಿಂಗ
ಬರುತ್ತಪ್ಪ ನೀನ್ ಬರಲ್ವ ಈಜು
ಏ್ ಬರ್ತದ ಪಾ ಹೊಳಿ ಬಲಕಲ್ ಒಳಿ ನೋಡಿದಲ್ ನೀನು
ನಾ ನೋಡಿದ್ದೀನಿ ಬಲ್ಕ ಅಲ್ ಒಳ್ಳೆ ಭೀಮಾರ್ ಇವಾರ್
ಆ ಒಳಿದ ಆ ಒಳ್ದಾಯಟ್ ನ ನಾನ ಕೆೇಳಂದ್ ಆ ಕಡೆ
ಯಾವಾಗ ಯಾವಾಗ
ಎರಡು ವರ್ಷದಿಂದ
ಏನ ಏನಾದ್ರೆ ತಾಯನ್ನ ಒಬ್ಬನೇ ಹೋಗಿದ್ದ್ಯಾ
ಅದು ಊರಾಗ ದೇವ್ರ ಹೋಗ್ತಾನ ಒಳಿಗ್
ಹ್ಮ್
ಆ ದೇವ್ರಿಗೆ ಹೋದಾಗಲ್ಲಿ ಮೈತ್ಕೇಶ್ ಎಲ್ಲಾ ಫಸ್ಟ್ ಆ ಕಡೆ ಯಾರು ಹೋಗಲ್ಲ ಹೋಗೋದೇನು
ಹ್ಮ್
ಹ ನಾವೊಂದು ನಾಲ್ಕ್ ಜನ ಇದೀವಿ ಎಲ್ಲಾರೂ ಆ ಕಡೆ ಇಲ್ಲಿ ಈ ಸ ಆಡಕ್ ಕುಂತರು ಎಲ್ಲಾರ ದಂಡಿಗೆ
ನಾಲ್ಕ್ ಜನ ಇದೀರಾ ನೀವು ಹ್ಮ
ಜಗ್ ಊರ್ನಾರ ಮಂದ ಇದ್ವಿ ಜಗ್ ಒಂದು ನೂರ್ ಜನ ಇದ್ವಿ ಎಷ್ಟ ಅಂದ್ರ
ಹ್ಮ್
ಒಂದ್ ನಾಕಲ್ ಮಂದಿ ಆಕ ಹಿ ಬರಬರಪ್ಪಾ ದಂಡಿ ಹುಯ್ಕಟ್ಟ ಬರ ಬರ ಅಂತ ಇದ್ವಿ
ಹ್ಮ್
ಆಯ್ತ ಓಮ್ ತಾರ ಅಂತ ಅನು ನಾಕ್ ಮಂದಿ ಓದಿವವಿ ಆ ಕೊಡ ಹೋಗಿ ಸಿಗಟ್ ಬರಾಟಗ ಬರದಲ್ಲ ಕಾಣಲಾಷ್ಟ ಎಷ್ಟ ದಮ್ಮ ಬರ್ತೈತ್ತು
ತುಂಬಾ ಉದ್ದ ಇದೆ ಏನಾದ್ರೆ ಅದೇ ನಿ ಇದೆ ನದಿ ಅದು
ಯ ತುಂಬುದ ಕಣಪಾ ನಡ ಕೈ ಬೇಸದಾಗಲ್ಲ ಏ ಈ ಜಲ್ದಿ ಯಾವನು ಬೇರೆ ಯಾವಾದ್ರರು ಅಂಜತಾರ
ಹ್ಮ್
ಇ ಒಂದ ಅಷ್ಟು ದೂರ
ಹೌದಾ
ಹ
ಹ್ಮ್
ಏನ್ ಮಾಡ್ತಿ
ಮತ್ತೆ ಯಾವೋ ಮತ್ತೆ ಈ ಈ ವರ್ಷ ಓಯಾ ಮತ್ತೆ ಈ ಜಾಡಗೆ
ಹೋಗ್ಲ್ ಜನರು ತಿಂಗಳ ಹೋಗ್ತಿವಿ ಪ್ರತಿ ಜನರ ತಿಂಗಗಳ ಹ ಚ ನೋಡ
ನಿಮ್ ಊರಲ್ಲಿಂದ ಹೋಗುತ್ತ ದೇವ್ರಲ್ಲಿಗೆ ಒಳಗೆ
ಹಾ ಅಲ್ಲಿ ಹೋಗಿ ಜವಕಮ್ಮ ಗಂಗಸ್ಥಾನ ಕೋತಾನ ಅಲ್ಲಿ
ಹ್ಮ್
ನಾವ್ ಈ ಕಡೆ ಮನೆ ದೇವ್ರಿಗೆ ಅಂತ ಒಂದು ದಂಡಾಂಬಾಳಿ ನೋಡಿದಿಯ ಈ ಕಡೆ ದಂಡಾಂಬಾಳಿ ಮನೆ ಅಂತ ಅಂಗಡಿ
ಯಾವ್ ಊರು
ದಂಡಂಬಳಿದ್ದು ದೇವದುರ್ಗ
ಹ್ಮ್ ನೋಡಿಲ್ಲಪ್ಪಾ
ಹ ಆ ಸೈಡ್ ಒಂದು ಊರು ಬರುತ್ತೆ ಅಲ್ಲಿಗೆ ಹೋಗ್ತಿವಿ ನಾವು ಒಂದು ಅ ಕಡೆ ಮೂರುವರ್ಸ ಐತ ಅಡೆ ಹೊಲಾರದಾ
ಹಾಂ
ನೋಡಬೇಕು ಎಕಡ ಮುಂದಕ್ ಎಕಡೆ ಹೋಗ್ಬೇಕ್ ಆಗ್ತ ಅಕಡೆ ಹೋಗ್ಬೇಕು
ಹೌದಾ
ಹಾ
ಹ್ಮ್
ನೀ ಎಲ್ಲಿಗೆ ಹೋಗಲ್ವಾ ಅಲ್ಲಯ ಮನೇಲಿಯು
ಮನೆಯಲ್ಲಿ ಇರೋದು ಊಟ ಮಾಡೋದು ಓದೋದು ಬರಿಯೋದು ಮಲಗೋದು ಇಷ್ಟೇ ನಮ್ ಯಾವ ಕಡೆ ಪಯಾಣ ಮಾಡಲ್ಲ
ಪಾರ ಪಾನ ನಾವ್ ಏನು ಓದೋದಿಲ್ಲ ಬರೋದಿಲ್ಲಯ ಸುಮ್ನೆ ಕಾಲೇಜಕ್ ಹೋಗೋದು ಮನಗ್ ಬರೋದು ತಿರುಗಾಡೋದು ಊಟ ಮಾಡೋದು ತಿನ್ನೋದು ಮಕ್ಕದು
ಹ್ಮ್
ಇಷ್ಟಾವನ್ನಣ
ಹ್ಮ್ ಹೌದಾ
ಎಲ್ಲ ಜೀವನ ಎಲ್ಲ ಬ್ಯಾಸರ
ಯಾಕ?
ಏನ್ ಮಾಡ್ತಿ ಎಲ್ಲಾ ಏನಿಲ್ಲ ಸುಮ್ಮ್ನೆ ಜೀವನದಾಗೆಲ್ಲ
ಅಂದ್ರೆ ಹಂಗೆ ಕಷ್ಟನು ಮೆಟ್ಟಿ ನಿಂದಿರ್ಬೇಕು ಅವಾಗಲೇ ಜೀವನಕ್ಕೆ ಒಂದು ಅರ್ಥ ಬರೋದು
ಅದೇ ರೈಟ್
ಹ್ಮ್
ಹಿಂಗ ಆದ ಏನ್ ಮಾಡಕ್ ಬರಲ್ಲ ಅನುಭವಿಸಬೇಕು ಜೀವನದಂಗೆ ಹ್ಮ್ ಹಲೋ ಮಗ
ಹಾ ಹೇಳು ಮಚ
ಇದು ಮುಗಿದು ನಂಬರ್ ಇನ್ನೊಂದು ನಂಬರ್ ನೆಸ್ಟ್
ಇಲ್ಲ ನಂದು ಆಯ್ತು ನಾನ್ ನಿದ್ದೆ ಬರ್ತಾ ಇದೆ
ಹೌದಾ
ಹಾ ಮತ್ತೆ ಮಾಡೋಣ ನಾಳೆ ನಾಳೆ ಮಾಡೋಕ್ ಕುಂತೀವಿ
ನಾಳೆ ಬೇಡ ನಾಳೆ ಮತ್ತೆ ಸೋಮಾರನನು ಬೇರೆದ್ ಬರಂಗ ಅದ ಮೋಸ್ಟ್ಲಿ ಮುಗಸಬೇಡಮ ಇವತ್ತ
ಹೌದಾ
ಹಾ ಬೇಕಾದಾರ ಮಕ್ಕೋ ನೀ ಮಕ್ಕಂದು ಎಷ್ಟ್ ಗಂಟೆಗ ಒಂದು ನಾಲ್ಕ್ ಗಂಟೆಗೆ ಅಮ್ಮಗ್ ಫೋನ್ ಹಚ್ಚು
ಹ್ಮ್
ಆಯ್ತ ಇನ್ನೊ ನಂಬರ್ ಕೂಡದಕ್ಕೈದೆ ಈ ಸಲ ಮಾತಾಡಿ ಮುಗಸಿ ಬಿಡಣ ಇವತ್ತು
ಮರ್ಕೊಂತಿನೋ ನಿದ್ದೆ ಬರ್ತಿದೆ ಯಾರ್ ಮಾತಾಡೋದು ನಿನ್ ಜೊತೆ
ಈಗ ಮಕ್ಕೂ ಆಮೇಲೆ ಮಾತಾಡ್ಬೇಕ ಬೇಕಾರೆ ನಾಲ್ಕಂದ ಐದ್ ಗಂಟೆಗೆ ನಾಕ್ ಗಂಟೆಗೆ
ಹ್ಮ್
ಹ್ಮ್ ಇನ್ನೊಂದು ನಂಬರ್ ಕೊಡು ಇನ್ನೊಂದು ಸಲ ಮಾತಾಡಮು
ಹ್ಮ್
. ಆಯ್ತ ಚಂಜಿಗ್ ಮುಗ್ಸಿ ಬಿಡ ಆಯ್ತ ಇವಾಗ ಇನ್ನ ಬ್ಯಾರೆಗುಡಾ ನೋಡತಿನಿ ಈ ಸಲ ಮಾತಾಡ್ಬಡು ಸಾಕು. ಮುಗ ಮತ್ತೆೆ ಬೇರೆ ಮತ್ತೆ ಕೊಡಂಗಣ ಟಾಸ್ಕ್ ಅಂತ.
ಹೌದಾ.
ಹ್ಮ್ ಸುಮನೆ ಮುಗ್ಸಿ ಬಿಡಮ್ ಮುಂದಕ್ಕೆ ಯಾಕ ಓಡ್ಸಮ್ ಅಂತ.
ಹ್ಮ್ ಹ್ಮ್.
ಇದು ಮುಗಿತತದ ಆಯ್ತ ನಂಬರ್ ಲಾಸ್ಟ್ ಇದು ಕಾಲೋ ಇನ್ನ್ ನಂಬರ್ ಹೇಳಿ ಬಿಡು.
ಹ್ಮ್.
ಅಚ್ಚತಿನ ಅದಕ್ಕೆ ನೆಕ್ಸ್ಟ್ ಬೇಕಾದ್ರ ಇವಾಗ ಮಾತಾಡಿ ನೀನ್ ಸಾಯಂಕಾಲ ಎದ್ದ ಬೆಳಗ್ ಫೋನ್ ಹಚ್ಚು.
ಹ್ಮ್.
ಇವಾಗ ಸಾಯಂಕಾಲ ಮುಗ್ಸಿ ಬಿಡಮ್ ಅದು.
ಹ ನೀ ಹೇಳಿದೆಲ್ಲ ಸರಿ .
ಹ್ಮ್.
ಹ್ಮ.
ಏನ ನಿದ್ದೆ ಅಷ್ಟು ಉಂಟದೆ ನಿಂದು.
ನಿಜ ಈ ಊಟ ಮಾಡಿದ್ನಲ್ಲ ನಿದ್ದೆ ಬರ್ತಿದೆ ತುಂಬಾ.
ಅದ್ರಾಗ ಹಾಸ್ಟ್ಲಿ ಊಟ ಸೊಡ ಗಿಡ ಹಾಕಿರ್ತಾರ ಅವರು.
ಹ್ಮ್.
ಏನ್ ಮಾಡಕ್ ಬರಲ್ಲ ಉಣಬೇಕ್ ಇದ್ದಿದ್ದೇ.
ಹ್ಮ್ ಅನಿವಾರ್ಯ ಐತಿ ಉಣ್ ಬೇಕಲ್ಲ.
ಹ್ಮ್ ಸಲ ಚಲೋ ಮಾಡ್ತಾರ ಇದ್ ಹಾಸ್ಟ್ಲಗ್ ಏನು.
ಹಾ ಊಟ ಚೆನ್ನಾಗಿರತ್ತೆ.
ಹ್ಮ್ ಚಲೋ ಮಾಡ್ತಾರ ಒಂದೊಂದು ಸಲ ಯಾವಾಗ ಏನ ಮನಸ್ ಇರಲರಾದಗ ಕೆಡಿಸತಾರ.
ಊಟ ಚೆನ್ನಾಗಿರುತ್ತೆ.
ಹ್ಮ್ ಅಷ್ಟೇ ನೋಡಿ.
ಹ್ಮ್. ಹ್ಮ್. ಮತ್ತೆ ಏನ್ ಮಾಡ್ತಾ ಇದಿಯ.
ಏನಿಲ್ಲ ಪಾ ಸುಮ್ನೆ ಕುಂತಿವ ನೋಡ.
ಮಳೆ ಬಂದ ಆ ಕಡೆ.
ಈ ಮಳೆಲ್ಲಾ ಬೆಳೆ ಇಲ್ಲ ಅಷ್ಟೇ ಬೆಳೆ ಬಿತ್ತೀವಿ.
ಹ್ಮ್ ತುಂಬಾ ಮಳೆ ಇಲ್ಲ ಈ ಕಡೆ ಕೂಡ ಮಳೆನೇ ಇಲ್ಲ.
ಹ್ಮ್.
ಏನು ಮಾಡಬೇಕು ಅಂದು ಗೊತ್ತಾಗದು.
ಏನ್ ಮಾಡ್ಬೇಕು ಗೊತ್ತಗವಲ್ಪಾ.
ಹ್ಮ್. ಮತ್ತೆ ಊಟ ಆಯ್ತಾ ನಿಂದು.
ಆಗ್ಯದ ಊಟ ಆಗ್ಯದ.
ಹ್ಮ್.
ಈಗ ಗಾಳಿ ಸ್ವಲ್ಪ ಕಡಿಮೆ ಆಗ್ಯದ ನೋಡ ಇಡ್ತ ಜಗ್ಗೆತ್ತು ಗಾಳಿ.
ಹ್ಮ್.
ಹೇ ಕಡಿಮಾಲ ಕಾಣ್ತ ತರಪ.
ಹ್ಮ್.
ಎಲ್ಲಾ ಅಂದ್ರಲ್ಲ ಅಷ್ಟೇ ಮಳೆ ಬರ್ಬೇಕ. ಮಳ್ಳಿ ಬರ್ಬೇಕು ಅಣ್ಣಾ ಇವತ್ತ ಇಲ್ಲ ನಾಳೆ ಎಷ್ಟ ಇಲ್ಲ ಅಂದ್ರೆ ಎಷ್ಟು ದಿನ ಅಂತ ಹೋಗುತ್ತ್ ಇದ ಮಳ್ಳಿ.
ಬರುತ್ತೆ ಮಳೆ ಬರುತ್ತೆ ಅಂದ್ರೆ ಇವಾಗ ಬರ್ಬೇಕಿತ್ತು ಮುಂಗಾರು ಮಳೆ ಬಂದಿಲ್ಲ.
ಹ್ಮ್ ಬರಬೇಕಿದ್ದ ಹೋಗ್ತಿದರ ಚಿನ್ನ ಎಡ ಬೇಕಿದ್ ಇರದಲ್ಲ ಅಂಗಾರ ಮಳೆ
ಮುಂಗಾರು ಮಳೆ ಇದೆಮೇನು ಗಿಡ ಎಲ್ಲಾ ಬೆಳವಣಿಗೆ ಆಗಕ
ಹಾ ಇದ ಇದೇ ಹಿಂಗ ಮಾಡಿದ್ರ ಮುಂದೆ ಹೆಂಗ್ ಮಾಡತ್ತವೇಳ
ಹ್ಮ್....
ಏನ್ ಮಾಡಕ್ ಪ್ಪಾ ಅಣ್ಣಾ ರೈತರದ ಕಷ್ಟ ಆಯ್ತಿ ಜೀವನ.
ಹ್ಮ ವರಲ್ಲ
ಹಾ ಮತ್ತ ಏನ್ ಮಾಡಕ್ ಬರಲ್ಲ.
ಈಲ್ಲಪ್ಪ ಬಂದಂಗ ಹೋಗಬೇಕಲ್ಲ ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕಲ.
ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ ರೈತರು ಚಾಸ್ತಾರಪಾ ಹುಳಿದರ ಯಾರು ಚಾಚಾಲ್ಲ.
ಹ್ಮ್ ರೈತರ ಕಷ್ಟ ಯಾರಿಗ ಗೊತ್ತು ಮಾರ ರೈತರು ರೈತರಿಗೂ ಗೊತ್ತು ಕಷ್ಟ.
ಹ್ಮ್ ಉಳಿದರ ಯಾರ್ ಚಾಚಲ ಅವ್ರು ಅಗಲ ಮಾಡಿಕ ಅಂತ ಆರ ಹಾಸ ಹಾಸಿಗೆ ಮತ್ತ ಅವರ.
ಹ್ಮ್ ಏನ್ ಮಾಡ್ತೀನಿ ನಾನಒಲ್ಯಾ
ಹ್ಮ್ ಮಚ್ಚಾ....
ಹ್ಮ್
ಅದ್ರಾಗ ನಬ್ಬ ಬೋರ ಅಲ್ಲಾ ಎನ್ ಅಲ್ಲ ನೀರ್ ಹಚ್ಬೇಕಂದ್ರೆ.
ನಮದು ಕೂಡ ಬೋರಇರ್ಲಿಲ್ಲ.
ಏನ್ ಮಾಡ್ತಿ ಬೋರ್ಲ ಇದ್ರೆ ಹೆಂಗೇನ್ ಹೆಂಗನ ಹುಚ್ಛ್ ಹುಚ್ ಆಗಿ ಕಡಿಗೆ ಎಲ್ಲಾ ಹೈರಾಣ ಆದ....
ಬೋರ ಇರಲಿಲ್ಲ ನದ್ದು
ಹ್ಮ್ ಹ್ಮ್....
ಹ್ಮ್ ಮತ್ತೆ ಏನ್ ಸಮಾಚಾರ...
ನೀ ಹೇಳ್ಬೇಕ ಪಾ ನಂದೆ ನಿಲ್ಲೋಡು ಮತ್ತೆ ಯಾ ಬೋರಲು ಇದು... ಕ್ಯಾಲ್ ನೀರ ಒಂದು ಬರ್ತ ನಮಗೆ ಬರೋದು.
ಹಾ ಬರ್ತಾವ ಹ...
ಬರ್ತೇವೆ ಬರ್ತವೆ ಅಂದ್ರೆ ತಾಂಡಿದ್ರ ಒಂದ ಮ್ಯಾಲ ಅವ್ರ ಕಟ್ಟಿಗೆಡ್ ಅದ ಮೇಲ ಬರತ್ತವ್ ಅಲ್ಲಿ ತನ್ ಬರಲ್ಲ ಮಟ್
ಹೌದಾ...
ಹಾ....
ಹ್ಮ್... ಸರಿ ತ ಹಂಗಿದ್ರ ನಿದ್ದೆ ಬರ್ತಿದೆ
ಹಾ ಅಂದ್ರೆ ಇನ್ನೊಂದೊಬ್ಬರು ಹೇಳ ಅವ ನಿಂ
ಹಾ ಸರಿ ನಿದ್ದೆ ಬರ್ತಿದೆ ಆ ಮೇಲೆ ಹಸ್ತ್... ಅವ ಫೋನ್ ಅಸ್ತಾರ ಅವ ವ ಮತ್ತೆ...
ಈಗ ಒನ ನಂದ ನಂಬರ್ ಹೇಳ.....
ನಾ ಆಮೇಲೆ ಸೆಂಡ್ ಮಾಡ್ತೀನಿ ನಂಬರು....
ಹೌದಾ.....
ಹ್ಮ ನಂಗ ತುಂಬಾ ನಿದ್ದೆ ಬರ್ತಾ ಇದೆಯೋ.
ಅಂದ್ರೆ ಸರಿ ಅಂದ್ರ ಎಷ್ಟ ಗಂಟೆಗ ಹಚ್ಚಾಗ್ ಆದಿ ನೀ ಸಾಯಂಕಾಲ ಸೆಂಡ ಮಾಡಿರ ನನಗ ನಂಬರ್ ನೀ ಎಷ್ಟು ಗಂಟಿ ಹಚ್.... ಸಾಯಂಕಾಲ ಒಂದ ನಾಲ್ಕ್ ಗಂಟೆಗೆಗಸ್ತಿ
ಹಾ.. ಸರಿ ರಾತ್ರಿ ಹಚ್ಚತನಿ ನಾಲಕ್ ಗಂಟೆ ಗೆ
ಹ ಎಲ್ಲಾ ನೀ ಹಚ್ಚಿಲ ಅಂದ್ರ ನ ಹಚ್ಚತನಿ ಬೇಕಾರ ಆಯ್ತಾ.....
ಹಾ ಸರಿ ಓಕೆ.
ನೀ ನಂಬರ್ ಸೆಂಡ್ ಮಾಡಿರ ನನಗೆ ವಾಟ್ಸಆಪ್ಗೆ...
ಹಾ ಸಂಡ್ ಮಾಡ್ತಿನಿ.
ಹ್ಮ್ ಸರಿ ತಮಗ
ಹಾ ಸರಿ.
ಹಾ